ನಿಮ್ಮ ಅಮ್ಮನ ಸಲುವಾಗಿ ಆಗದ್ರೆ ನಿನ್ನೆ ಎಲ್ಲಿ ಹೋಗಿದ್ರಿ
ಹಾ
ಎಲ್ಲ ಹೊರಗಡೆ ಹೋಗಬೇಕು ಅಂದ್ರಲ್ಲ ಆ
ನಮ್ಮಮ್ಮಂಗೆ ಹಣ್ಣುಗಿನ್ನೂ ಏನೇನ ತಗೋಬೇಕಾಯ್ತು
ಹ್ಮ
ಸಾಮಾನಗಳೆಲ್ಲ ತಗೋಬೇಕಾಯ್ತು ಹಂಗಾಗಿ ಚಳಿ ಕರ್ಕೊ ಹೋಗಿದೆ ಪೇಟ
ಹ್ಮ್ ತಕೊಬಂದ್ರ ಎಲ್ಲಾನುವೆ ಹ್ಮ್ ಇದು ಮಾಮೂಲ್ ಹ್ಮ
ಸ್ವಲ್ಪ ದಿನಸಿ ಐಟಂ
ಹ್ಮ ಹು ನಾನ ಇದ್ದೆ ಬೆಳಿಗ್ಗೆ ಸುಮ ಇದ್ದೆ ಆಮೇಲೆ ಸುನಿ ಅಣ್ಣಾದು ಇದಿತ್ತಲ್ಲಾ ಹೋಟ್ಲು ಓಪನ್ ಮಾಡಿತಲ್ಲ
ಹ್ಮ
ಹ ಸುಮ್ನೆ ಹೋಗಿ ಅಲ್ಲಿ ವ್ಯಾಪಾರ ಇರ್ನಿಲ್ಲ
ಹ
ಒಂದ್ ರೌಂಡ್ ಹೋಗಿ ಬಂದ್ ಹೋಗಿ ಬಂದ್ ಒನ್ ಹೌರ ಕೂತಿದ್ದೆ ಅಲ್ಲೇ ತಿರ್ಗ ಗಾಡಿ ತಕೊಂಡುಈತಗ್ಗೆ ಬಂದಿ ರೂಮ್ಲಿದಿಕ್ಕೆ
ಹಾ
ಏನ್ ಮಾಡಮ್ ಸುಮ್ನೆ ಕೂತಿದ್ದೆ ಮ್ಯಾಚ್ ಅದಲ್ಲ ಆರ್ ಸಿ ಬಿ ಜಿ ಟಿ ಎಲ್ಲಾ ಕಡೆ ಸೆಲೆಬ್ರೇಶನ್ ಇವತ್ತು ಎಲ್ಲಾ ಕಡ ತೇಟ್ರರ್ ಥೇಟರ್ಗೆ ಅರೇಂಜ್ ಮಾಡ್ ಊಟ ೇ ತೇಟ್ರ ಹಾಕ ನೋಡ್ತಾರ ಇಲ್ಲಿ ಬೆಂಗಳೂರ ಬ ರೂಲ್ಸ್ ಮಾಡ್ಬಿಟ್ರ ಸೆಲೆಬ್ರೇಷನ್ ಮಾಡಂಗಿಲ್ಲ ಹಂಗಿಂಗ ಅಂತ
ಹ್ಮ್
ಹಾಗಿರ ಮಾಡೇನ್ ಮಾಡ್ತಾರಬಳ
ಹಾ ಈಗ ಮಾಡೆ ಮಾಡಡ್ತಾರೆ
ಆದೆ ಆ
ಒಲ್ಸದ ಬೇಡ ಹೆಂಗ ಆಗದೆ ಈಗೇನು ಮಾಡಲ್ಲ
ಅದ ಆತರ ಏನ್ ಗ್ರೌಂಡ್ ಎದ್ ಮಾಡಾರ ಏರ್ ಏರಾಗ್ು ಮಾಡಗಿಲ್ಲ ಅಂತ ಮಾಡಾರ ಪಟಗಿ ಮಡಂಗಿಿಲ್ಲ ಹಂಗಿಂಗ ಅಂತ
ಹಾ
ಅನ್ನೆಲ್ಲಾಐ್ ಮಣ್ಣರಲ್ಲಿ ವಾರ ಹೊಡತಾ ಇರ್ತಾರ
ಹಾ
ಗೆದ್ದ್ರಂತೂ ಹೊಡೆದ ಹೊಡಿತಾರ ಯಾರ್ು ಬಂದರು ಅಷ್ಟೆ
ಹದೋ ನಿಿಜಾನೇ ಹೋಗತ್ತೇಕ ಹಂಗು ಎದೊಳ ಕಾಯ್ತಾ ಇಲಿಲ್ಲ
ಬ ಬಾರ ತಾರ ಮಾಡ ಹತ್ತುಗ ಬಸ
ಹಾ
ಬಾತ ಗತಕ ಬಸ್ಸಿ
ನ ನ ಹ ಈಷ್ಟ ಇ ಎಲ್ಲಿ ಈಗ ಬರೋಷ್ಟಲ್ಲ ಆಗೋಯ್ತದೆ ಒಂದ್ ಎಂಟು ಒಂಬತ್ತು ಗಂಟೆ
ಮ್ಕ ಹೆಂಗ ಎರಡು ಗಂಟ ಮೂರ್ ಗಂಟೆ ಬಿುಟ್ಟರು ನಾಲ್ಕು ಐದು ಆರು ಗಂಟ ಬರ್ ಮ್ಯಾಸ್ತಡಬು
ಹ ಕೂಡ ಇನ್ನ ಅಸ ದಾವಗರಾವತ್ತ ಈಗೆಲ್ಲಾ ಮೈಂಡ್ ನೀವಾಗಗ್ತಾನೆ ಇದ್ದಿದ್ದೀರಿ
ಹ್ಮ ಹ
ನಾೆ ನಾಲ್ಕ್ ಗಂಟೆಿಂದ ಫೀಲ್ ಮಾಡ್ತಾ ಇದ್ದೀನಿ ಎರಡು ಗಂಟೆ ಇನ್ನು ಹತ್
ಎವಡು ಗಮಟ
ಹ್ಮ ನಾಲ್ಕು ಗಂಟೆ ಅ ಅನ್ಕಂಡಿ ಎದ್ದೆ ನನ್ ಇದ್ದೇ ಗೊತ್ತಾಯ್ತು
ನನಗು ಮನ್ಗವ ಅಂತ ಮಲಗ್ದಿ ನಂಗಗೆ ನಿದ್ದೇ ಬರದೇನಿಲ್ಲ ಮೈಂಡ್ ಗ ಏನೋ ಬೇರೆ ಬೇರೆ ಯೋಸ್್ನೆ
ಹಾ
ಹ್ಮ್ ಅದಕ ಒಂದ ದಿವ್ ಮಾಡ ಹೆಂಗಿರಿ ಎಂಟ ಎಂ ತಾರೀಕು ರೂಮ್ ಎಲ್ಲ ಖಾಲಿ ಮಾಡ್ಬೇಕಲ್ಲ
ಹಾ
ಏನ್ ಮಾಡೋಡ ಎಂಟೇ ತಾರೀಕಲ್ಲಿ ಜಾ ಬಿಟ್ಬಿಟ್ಟು
ಹಾ
ಮೂರ್ ಮವಿಿದ ಅತ್ಯಾಸ ಒಂದ ಅರ್ಶನರಕ್ಷಣ ಆಕ್ಿಸ್ಬೇಕು ಒಂದೇ
ಅರ್ಥ ಆಗ್ಲಿಲ್ಲ ಒಂದ ದಸ ಹೊಟೋದಿಯಾ ಅವ್ರಿಗೆ
ಹ್ಮ್ ಅರ್ಶ ಹಾಕ್ಸ್ಬೇಕು ಅರ್ಶ್ಣ ಈರುಳ್ಳಿ ಹಾಕ್ತಾರ ಅಸುತ್ತ
ಹಾ
ಆಾಕಿಕ್ಕಿಸಸ್ಬಿಟ್ಟ ಅವ್ರಿಗ ಹೊಸ ಖಸಿ ಪ ಬಿಡ್ತಾರ ಹೋದ್ರ ನಾನು ಬಾ ಬ ಅಂದಾಗ ಹೋಗಿತ ಹೋಗಿದ್ದು ಆಮೇಲೆ ಸ್ವಲ್ ಒಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ದುಡ್ಡು ಅಜಸ್ಟ್ ಮಾಡ ಬಂದು ರೂ್ ಮಾಡ ಅಂತ ತಿಂಕ್ ಮಾಡತಾವಿ ಹ ಹತ್ತ ಒಂದ್ ಹದ್ನೈದು ದಿವ್ ಓರ್ಲಿಿದ್ರರು ಒಂದ್ ಹದಿನೈದು ಸಾವಿ ಮಂಚ ಮಾಡ್ಬಡ್ತನಿ
ಹಾ
ಹ್ಮ್ ಹಚ್ಚ ಮಾಡಿದವರು ಎರ ತಾವ್ರ ಇಸ್ಕೊಂಡಾಗ ಹತನ ಒಂದ್ ಹದ್ೈದು ಸಾವರ
ಹ್ಮ
ನೆಕ್ಸ್ಟ್ ತಿಂಗ್ ನಮ್ಮ ರಮೇಶಬ್ಬ ತನ್ನ ಇಬ್ರು ಸಕ ರೂಮ್ ಆಗ್ಬಡವ ಅಂತ ಥಂಕ್ ಮಾಡ್ತಾ ಅವನು
ಹಂಗಾ
ಹ ಹೇಳೇಳ್ಬೇಕ ನೋಡಮ್ಮ ಅಂತ ಸುಮ್ಮನೆ ಇದ್ರೆ ಆಗಲ್ಲ
ಹ್ಮ
ನಮ್ ಟೈಮ್ ಹೋಗಿ ಕಂನಿ ವೇಸ್ಟ್ ಮಾಡಕ ನಂಗ ಇಷ್ಟ ಆಯ್ತಿಾ
ಹ್ಮ
ಚೆನ್ನಾಗ ಕೆಲಸ ಆಗಿದ್ರೆ ಮಾಡ್ಬೋದ ಆ್ತು ಖುಷಿಯಿಂದ ಒ್ ಎನ್ವರನ್ಮೆಂಟ್ಲಿ
ಹಾ
ಈ ಈತ ಕೆಲ್ಸಗಳಲ್ಲ ಬೋರು
ಖುಷಿ ಇರ್ಬೇಕ ಕೆಲ್ಸದಲ್ಲಿ ಇಲ್ಲಾಂದ್ರೆ ಅದು ವರ್ಕೌಟ್ ಆಗಲ್ಲ
ಹ್ಮ್ ಸಂಬಳ ಇಷ್ಟ ಪಡ್ಲ ಖುಷಿ ಇಲ್ದವರ ಕಷ್ಟ ನಮೂ ಹ್ಯಾಪಿಿಯಾಗಿರ್ಬೇಕು ಅಲ್ಲೇನ ಇಿಲ್ಲ ಕೆಲ್ಸಾಲಿಂಗಸ ಮಾಡ್ಬೋದು ಕ್ಲೈಂಟ್ ಸಿಗ್ತ ಹೋದ್ರರು ಇಲ್ಲಿ ಏನ್ ಸಮಸ್ಯೆ ಇಲ್ಲ ಗಕ ಬಂದ್ ಬಂದ ಪೇಮೆಂಟ್ ಪೇಮೆಂಟ್ ಪೇಮೆಂಟ್ ಒಂದಿರ್ತವ ಅವರು ರಿಯಾಲಿಟಿ ಗೊತ್ತು ಸಿಗ್ ಪೇಮೆಂಟ್ ಸಿ ಮಾಡಾರ ಮಾಡೇ ಮಾಡ್ತಾರ
ಹಾ
ಅದ ನಮ್ಗೆ ಯೂಸ್ ಆಯ್ತದ
ಹಾ
ಹ್ಮ್ ಬಟ್ ಅವ್ರು ಅರ್ಥ ಮಾಡ್ಕೋಲ್ಲ ಅವ್ರರುಗೂ ಅರ್ಥ ಮಾಡ್ಕಳನಕಿಂತ ಅವ್ರ ಜವಾಬ್ದಾರಿ ಅವ್ ಕೇಳಕ್ ಕೇಳ್ತಿರ್ತಾರ
ಹ್ಮ
ಬಟ್ ಕ್ಲೈಂಟ್ ಸಿಕ್ತ ಅಕಸ್ಮಾತ್ ಅಲ್ಲೇ ಇರದು ನಾನ ಕ್ಲೈಂಟ್ ಸಿಕ್ತೇದರ ನೆಕ್ಸ್ಟ್ ಫುಲ್ಲು ನ ಆ ಟೈಮ್ ವೇಸ್ು ನನ್ ದುಡ್ಡು ವೇಸ್ಟು ಎಲ್ಲಾ ವೇಸ್ಟ್ ಆಗ್ಬಿಡುತ್ತ
ಹ್ಮ ಹ್ಮ ಹ್ಮ್
ಸ್ವಲ್ಪ ಇಡ್ಲ್ ಮಾಡ್ಕಲ್ಲ ಯಾರ ಏನಾರರು ಹೋಗ ಟ್ರೈ ಮಾಡ್ಬೇಕು ಟ್ ನಡಮ್ ಏನ್ ಮಾಡ ನಾನು ಮೈಸೂರು ಹೋಗ ಬಂದ ಅನ್ಕೊಂಡಿ ಬುಡಾ ತಗ ಅಂತ ಸುನ ಅಲ್ಲಿ ನಾಡಂಗು ರಜಾಕ ನಲೆಯಲ್ಲಿರರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ರಜಾ ಆಗ್ತೇನಿಲ್ಲ ಹೆಂಗಿರ ಬಿಟ್ರ ಬಿಟ್ರ ಕೆಲ್ಸ ಬಿಟ್ಬಿಟ್ರ ಏನ್ ಕೌಂಟ್ ಆಗಲ್ವ ಈ ತಿಂಗಳೆಲ್ಲ
ಹ್ಮ
ಎಲ್ಲಂಗಬೋಗತ್ತು
ತ ಹಚರ
ನಂತ ಒತರ ಆರ್ತೀವಿ ಮ್ಯಾಚು ಗೆದ್ದ್ರ ಅಂತವದು ಫುಲ್ ಕೂಳ
ಕ್ದ ನೆಸ್ ಈ ವರ್ಷ ನೋಡ್ದ ನೆಕ್ಸ್ಟ್ ವರ್ಷ ಹೊಡಗಡ್ಬೇಕ ಚೆನ್ನಾಗಿರ್ತದೆ
ಹ್ಮ್ ಯಾರು ಹೇಳ್ತಿರಲ್ಲ ಆರ್ ಸಿ ಬಿ ಲ್ಲದೇರ್ಷ ಎರಡ್ ಸಾವ್ರದ ಐವತ್ತ ಎಂಟ ಬ ಗೆಲ್ಲೋ್ಂದ್ಬಿಟ್ಟು ಯಾರ
ಒಿಯ ಯಾರ ಬೋಳಿ ಬಂಗ ಏನ ಅವ ನೀವನ
ಹ
ಅವ ಇವನಾ ಜೋತಿ ಜ ಯಾರು ಕರೆಕ್ಟ್ ಆಗಿ ಹೇಳಲ್ಲ ಸುಮ್ ಇಲ್ಲ ಗೆಸ್ಟ್ ಮಾಡ್ತಾರೆ ಅವ್ನ ಇನ್ನ ಎಷ್ಟ್ ವರ್ಷ ಆಗಿಲ್ಲಲ್ಲ ಅಂದಿದ
ಐವತ್ತ ಎಂಟು ಎರಡ್ ಸಾವಿರದ ಐವತ್ತ ಎಂಟು ರೂಪಿಳ ಇದಿದ್ದವ್ರು ಇನ್ನು ಇಪ್ಪತ್ ವರ್ಷಗೆಲ್ಲ ಆತರ
ಅಮ್ಮನ ಅವ್ನ್ ಬದುಕಿರ್ತ ನ ಬ ಹಿರ ಕಣ್ಣ ಎಲ್ಲ ಪಲತನ್ಕ
ಒ ಇ ಒೊಂಡ ಐತಾನಲ್ಲ ಅವನೇ ಆರಾಮಾಗಿ ಇವತ್ತ ಹೊಡ ಉಂಟ್ರ
ಹ್ಮ್
ಹದ ಹೊಡಿತರ ಅಂತ ಅನ್ಸದೆೆ ಮೇ ಬಿ ಚೇಸ ಕ ಬಿಿದ್ರ ಪಕ್ಕ ಹೊಡದ ಹೊಡಿತಾರ
ಹ್ಮ್
ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಿದ್ರೆ ಇನ್ನೂರ್ ಮೇಲೆ ಒಡಿಲೇಬೇಕು ಮ್ ಅಹಮದಾಬಾದ್
ಹ್ಮ್
ಯಕ್ಚುಲಿ ಅವ್ರ ಜಿಟಿ ಅವರರು ಸೋತ ಇಲ್ಲ ಮುಂಬೈ ಮೇಲೆ ಬಿುಟ್ಟ್ರ ಐತ್ರಿ
ಹಾ
ಹ್ಮ
ನೋಡುವ ಈ ಸತಿ ಬರ್ಡ್ಡೇ ಬೇರೆ ಅದೇ ಇವಂದು ರಜತ್ ಪಟ್ಟಿದ್ದಾರದು ನಾಳೆನಾ
ಹ ರಜತ್ ಪಟ್ಟಿದಾರಧು ನಾಳೆ ದಿನೇಶ್ ಕಾರ್ತಿಕ್ ದು ಇಬ್ರದ ನಾಳೆ
ನಾಳೆ ಅದಕ್ಕೋಸ್ಕರ ನೋೋಡು ಊಟ್ರತೆಗೆ ಇನ್ನ ಒಳ್ಳೆ ಸೆಲೆಬ್ರೇಷನ್ ಇರ್ತದೆ
ಅದೇ
ಹ ಗೇಲ್ಸ್ ಬಿಡ್ರೆ ಪಡಿದಾರ ಇನ್ನಾ ನೆಕ್ಸ್ಟ್ ಲೆವೆಲ್ ಬಿಡು ಅವ್ನು ಇಂಟರ್ನ್ಯಷನಲ್ಡೇ ಹೋದ್ರು ಅಷ್ಟ ಚಟ ಹ
ಅವರು ಇಂಟರ್ನ್ೇಷನಲ್ ಆಡದ ಹೋದರು ಒಡದಾಕ್ಲಿ ಈಗಲೇ ಅವ್ ಆಲ್ರೆಡಿ ಈಗ್ಲೇ ಇಂಟ್ರ ಲೆವೆಲ್ ಕ್ರೇಜ್ ಬರಕ್ ಕ ಕಾರಣ ಹ ಆರ್‌ಸಿಬಿ ಅವ ಬೇರೆ ಟೀಮ್ ಆಡ್ತಿದ್ ಗೊ
ಗೊತ್ತಿಲ್ಲ ಹೋಟೆಲ್ ಯಾರ್ ಸಿಗ್ಲಿ ಕ್ಯಾಬ್ ಕ್ಟನ್ಸಿ ಯ್ದವಣೆ ಅಂದ್ರೆ ಕಪ್ಪು ಗೆದ್ದವನೆ ಅಂದ್ರೆ ಅವ್ನ್ ಕ್ಯಾಪ್ಟನ್ಸಿಲಿ ಹೆಂಗೇಕತೆ ಕೊಹ್ಲಿನೇ ಒಪ್ಪಕ ಹ್ರ ಒಂಥರ ಸೂಪರ್ ತರ
ಅದ್ ಒಂರ ಲೈಫ ೈಮ್ ಮೆಮೊರೀು ಸಿಗುತ್ತ ಲೈಫ ಟೈಮ್ ರೆಸ್ಪೆಕ್ಟ್ ಸಿಗುತ್ತತ್ತ ಅವನಗೆ
ಹ್ಮ್ ಹ್ಮ್ ಹ್ಮ್
ಅವ ಅವರು ಕಂಟ್ರಿ ಅವ ಕಂಟ್ರಿ ಅಂತನಿ ಅವ್ರ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಿದವರು ಅವ ಸ್ಟೇಟ್ ಇಂದ ಹೆಚ್ಚಾಗಿ ರೆಸ್ಪೆಕ್ಟ್ ಕರ್ನಾಟಕ ಧಲ್ಲಿ ಸಿಗುತ್ತಂದ
ಹ್ಮ ಹ್ಮ
ಅವನೇ ಹೋಳ್ತಾನಲ್ಲ ಎಲ್ರುೂಗು ಗೊತ್ತು ಆರ್ಸ ಬಿ ಅಂದ್ರ ಜನ್ಗಳಂದ್ರ ಅದು ಎಮೋಷನಲ್ ಅಟ್ಯಾಚ್ ಆಗ್ಬಿಟ್ಟವ್ರ ಆರ್ಸಿಬಿ ಅನ್ನೋದ್ಕ
ನಿಜ ನಿಜ ನಿಜ
ಯಾವ್ ಪ್ಲೇಯರ್ಸ್ ಏನಿದೆ ಅದೆಲ್ಲ ಮ್ಯಾಟ್ರ ಆಗಲ್ಲ
ಹ್ಮ್್ಮ್ಮ
ಬ ಆರ್ ಸಿ ಬಿ ಆರ್ ಸಿ ಇಂದ ಸುಮಾರು ಜನಕ್ಕ ಅದೇ ಆಕ್ಚುಲಿ ನೋಡುವ ಈ ವೈಭವ ಸೂರ್ಯ ವಂಶಿ
ಹಾ
ಬಂದಿ ತರ ಆಡ್ಬಿಟ್ಟಿರ ಎಲ್ಲೂ ಇರೋದು ಇನ್ನುವೇ
ಹಾ ಒಳ್ಳೆ ನೆಕ್ಸ್ಟ್ ಲೇಬಲ್ ಹವಾ ಫಸ್ಟ್ ಅವನೇ ಅವನ ಬಟ್ ಆರ್ ಸಿ ಆಡಿದ್ರೆ ಇನ್ನ ನೆಕ್ಸ್ಟ್ ಲೆವೆಲ್
ಅದ ಇವತ್ತು ಅವನ ಇವತ್ತು ಎಲ್ಲಾರ ಮಾತ್ಲವ್ನ ಬಟ್ ಅದೇ ಈಗ ಆರ್ ಸಿ ಬಿ ಫನ್ಸ್ಗಳು ಅವನ ಎಬಡಾ ಆಡವ್ ಅಂತ ಆತರ ಟ್ರೇಟ್ ಮಾಡ್ತಾರ ಹ ಚೆನ್ನಾಗ್ ಪ್ರಾರ್ಥನಾ ಅಂತ ಬಟ್ ಆರ್ ಸಿ ಬಿಿಗೆ ಬಂದ್ ಆಡ್ಬಿಟ್ಟಿದ್ರ ಅ ಆ್ ಬುಡು ಗುರು ಹುಡಗ ನಮ್ಮ ಹುಡ್ಗ ನಮ್ಮ ಅವ ಒಂತರ ಮನೆ ಮಗ ಅಂತಾ ಟ್ರೀಟ್ ಮಾಡಬಿಟ್ಟಾರ ಅವ್ನ
ಹ್ಮ ಏನ್ ಮಾಡಿಲ್ಲಾ ಅಂದ್ರು ನಮ್ಮ ಆರ್ಸಿಬಿ ಅವರು ನಾ ಮಾಡ್ಸಿದ ಅವ್ರ ಅದೊಂದ ಮಾಡ್ತಾರೆ
ನಮ್ಮ ಮನ ಅಂತ ಅವನ್ ನೋಡಿದಯ ವೈಭವ್ ಸೂರ್ಯವಂಶಿ ಒಬ್ಬ ಇನ್ಸ್ಟಾಗ್ರಾಮ್ ಒಂದ್ ಹುಡುಗಿನ ಫಾಲೋ ಮಾಡಿಲ್ಲ ಮನು ಇನ್ಸ್ಟಾಗ್ರಾಮ್ ಲೀ ಒಂದು ಹುಡುಗಿ ಪಲ ಒಂದ ಇ ಇ ಇನ್ನೂರ ವ ಮುನ್ನೂರು ಜನ ಫಾಲೋ ಮಾಡ್ತವ ಇನ್ಸ್ಟಾಗ್ರಾಮ ಯ ಅವ
ಹ್ಮ
ಒಂದು್ ಹುಡುಗಿನೋ ಇಲ್ಲ ಅದ್ರಲ್ಲಿ ಸೋಲ್ ಮಾಡಿದ್ರು ಅದ್ನ್ ಯಾರೊ ಹ ಹ ಹ ಇಲ್ಲ ಅವ್ರ್ ಮಾಡ್ ತುಂಬಾ ಅವ್ರೆ ಬೇಜಾನ್ ಜನ ಇವ್ ಯಾವ್ ಸೆಲೆಬ್ರಿಟಿ ಇಲ್ಲೇ ಯಾರ್ನು ಮಾಡಿಲ್ಲ ಒಂದುಡುಗಿನು ಫಾಲೋ ಮಾಡಿಲ್ಲ ನೀ.
ಹ್ಮ್ ಅಣ್ಣ ಏನೊ ಒಂತರ ಇದು ಹೀರೋಯಿಸ್ಮ್.
ಹಃ ಹ ಹುಡ್ಗುರುನು ಮಾಡ್ತಾವ್ನ ಬಯಸ್ನ.
ಹಾ
ಆಗಿರುವಂತರ ಬಿುಡು ಅವನ ಏಜ್ಗ ಚೆನ್ನಾಗ ಮಾಡಣ.
ಏ ತುಂಬಾ ಚೆನ್ನ ದೊಡ್ಡದಾಗೆ ಮಾಡವ್ನೆ.
ಹ್ಮ್
ಆ ತರ ಸಾದ್ನೆಗಳ ಸಾಧನೆ ಅಂತೀನಿ ರೆಕಾರ್ಡ್ಗಳ.
ಅದೇ ಏನ್ ಒಂದೇ ವರ್ಷ ನ ಓದ್ ವರ್ ಬಂದಿದ್ದಮ್ಮ ಐ ಪಿ ಎಲ್ಗ್.
ಹಾ
ಗೆಲ್ದು ಫಸ್ಟ್ನೇ ದಕ್ಲೆ ಅಮರ್ದ್ರೆ ಅದು ನೂರು ಇತ್ತ ನೂರು ಮೂರು.
ಅದನ್ ಹೊಡ್ದು ಬುಟಿವ್ ಹ.
ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಬಲ್ಗ್ ತೊಂಬತ್ತೇಳು.
ಹ್ಮ್
ತಿಸ್ಸೋ ಬಿಡ್ರೆ ಇಪ್ಪತೊಂಬತ್ ವಲ್ಗೆ ನೂರ ಆಗ್ಬಿಟಿರೋದು.
ಹೌದು ನಿಜಾನೇ.
ಹೊಡಿತಾನ ಒತ್ನಲ್ಲಿ ಯಾವತ್ತಾದ್ರೂ ಒಂದ್ ದಿವ್ಸ ನೋಡ್ಕೊ.
ಹೊಡಿತಾನ್ ಹೊಡಿತಾನೆ.
ಇನ್ನೂ ಟೈಮ್ ಅದ ಅವ್ನ್ಗ.
ಟೆನ್ಷನೆ ತಗೊಳಲ್ಲ ಸುಮ್ನೆ ಬೀಸುದ್ರೆ ಔಟ್ ಆಫ್ ದಿ ಸ್ಟೇಡಿಯಂ ಎಲ್ಲ.
ಹ ಫಸ್ಟ್ ನೋಡ್ದ ವರ್ಲ್ಡ್ರೊ ಕೊಟ್ಟಾ ಓ ಏನೊ ಸ್ವಲ್ಪ ಎಡ್ ಜಾಯ್ತು ನೆಕ್ಸ್ಟ್ ಮೇಲೆ ಸಿಕ್ಸು.
ಆದ್ರೂ ಬುಮ್ರಂಗೆಲ್ಲ ಒಟ್ ಇತ್ತನೆ ಅಂದ್ರೆ ಹೆಂಗ್ ಹೇಳುವ. ಎರ್ಡ್ ಸಿಕ್ಸು ಪಟ್ ಪಟಂತ.
ಆಯ್ತೀರು.